ಹಲೋ ನೀವು ಹೌಡ್ರಿ ಆರಾಮ್ ಅದ್ರಲ್ರಿ ನಾವ್ರ ಜಾಸ್ತಿ ದೂರ ಹೋಗ್ಬಾಡಾದ್ರ ನಿಮಗೆ
ಹಾ ರೀ
ಹಲೋ
ಹಳ
ಅಲೋ ಫೋನ್ ಹಚ್ಚರಿಲ್ಲ ಹೇಳ್ರಿ ಫೋನ್ ಹಚ್ಚರಲ್ಲ ಹೇಳ್ರಿ ಹೆಂಗೆ ಹಲೋ ಅಲೋ ಫೋನ್ ಹಚ್ಚರಿ ಅಲ್ಲ ಹೇಳ್ರಿ
ಈ ಕಡೆ ಬರ್ಲಿದ್ದೀರ
ಹೇಳ್ರಿ
ಕೆಳ್ಸ ಆತದಲ್ರಿ ಕರೆಕ್ಟ ಆಗಿ
ಹ ಹ
ಕೆಳ್ಸ ಆಗ್ತದಲ್ಲ ಅಂದ್ರ ಮತ್ತೇ ನ್ರಿ ಕಾಲೇಜ್ ಹೆಂಗ ನಡದ ಕಾಲೇಜ್ಳಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತರಿ
ಏನ್ ಚೆನ್ನಾಗಿ ಹೇಳ್ತಾರರಿ ಏನ್ ಹೇಳಲ್ರಿ
ಹ್ಮ್ ಕಂಪೇರ್ ಮಾಡಿದ್ರ ಹೈಸ್ಕೂಲ್ ಟೀಚರ್ಸ್ ಅಥವಾ ಡಿಗ್ರಿ ಲೆಕ್ಚರ್ ಸರ್ಸ್ ಯಾರ ಚೆನ್ನಾಗ ಹ ಹೇಳ್ತಾರ ರೀಫ್ರೊಳಗ
ಸ್ಕಲ್ ಟೀಚರ್ಸ ಎ ಪಾರ್ಟ್ರ
ಹೈ ಸ್ಕೂಲ್ ಟೀಚರ್ಸ್ ಪಾಡಂದ ರೀ
ಹಾ ರೀ
ಯಾಕ್ರೆ ಎ ಸಡಿ ತಿಳಿಸಕೊಟ್ಟನ್ ತಿಳಿಸಕೊಡ್ತಾರೆ ಇವ್ರು ಡಿಗ್ರಿ ಲೆಕ್ಚರ್ಸ್ ಆದ್ರ ಎಲ್ಲಾ ಒಮ್ಮಿಗೆ
ಏ ಒಂದ ಒಂದ್ ಐದ್ ನಿಮಿಷ ಹೋಗ್ಬ ಬಿಡ್ತಾರ
ಮತ್ತೆ ಕ್ವಾಲಿಫಿಕೇಶನ್ ನೋದ್ರೆ ಇವ್ರರಿಗೆ ಜಾಸ್ತಿ ಇರುತ್ತೆ ಇವರು ಜಾಸ್ತಿ ಓದಿರ್ತಾರ ಅದಕ್ಕೆ ಡಿಗ್ರಿಲಿ ಹಚ್ಚರರ ಆಗಿರ್ತಾರ ಅದ್ ಹೆಂಗ್ ಹೇಳ್ತೀರಿ ನೀವು ಅವ್ರಿಗೆ ಚೆನ್ನಾಗಿ ಹೇಳಲ್ಲ ಇವ್ರಂತ ಅಡಿದಿರ್ಲಿ ಚಿರನು
ಹ ಎಲ್ಲಾ ಓದ್ ಬಂದಿರ್ತಾರ ಇಲ್ಲಿ ಹೇಳಲ್ರಿ ಬ್ಯಾಕ್ಸ್ ನಕತರಿ
ಏ್್ಯಸರ್ ಮಾಡ್ಕೊಲ್ರಿ ಆ ಹುಡುಗ ಹೆಂಗ ಅರ್ಥ ಮಾಡ್ಸ್ಕ್ ಹಂಗ ಅರ್ಥ ಮಾಡ್ಸ್ತರ್ ಇವಾಗ ನೋಡ್ರಿ ಐಸ್ಕೂಲ್ದೊಳಗೆ ಯಾದ್ರ ಹುಡುಗರ ದಿವಸ ಸಣ್ಣ ಬುದ್ದೆ ಇರತ್ತ ಇಷ್ಟೇ ಬಿ ಬಿಡ ದಕೋದಿಲ್ಲ ಅವ ಎಲ್ಲ ಬರ್ದು ಕೊಟ್ಟುಓದ ಅದೇ ಡಿಗ್ರಿ ಲೆಚರ್ಸ್ ಆದ ನೋಡ್ರಿ ಅವ್ರ ಜಸ್ಟ್ ಗೈಡೆನ್ಸ್ ಬೇಕಕ್ ಅವ್ರಿಗೆ ಏನ್ ಓದ್ಬೇಕಂತ ಹೇಳ್ಬೇಕ ಅಷ್ಟೇ ಏನ್ ಓದ್ಬೇಕು ಅಂತ ಹೇತಾರೆ ಟಾಪಿಕ್ ಎಮ ಹೇಳ್ತಾರೆ ಅದನ್ನ ಕೊ ನತರ ಅದ್ರನ್ನ ಓದ್ಬೇಕುಕ್ ನಾವ್ ಅಷ್ಟೇ ಓದಿದ್ರೆ ಅರ್ಥ ಆಗ್ಬೇಕಕ್ ನಮಗ್
ಏನ್ ಅರ್ಥ ಆಗಲ್ ಏನ್ ಸುಮ್ ಸಿಕ್ಕಂಗಗೆ ಹೋದ್ರೆ ಹೋಗ ಬಿಡ್ತಾರ
ಏ್ರು ಹದ್ರರು ಬಿಡ್ರಿ ಅವ್ರ ಟಾಪಿಕ್ ೇಮ ಹೇಳಿದತ ನಾವು ಹೋಗ್ತಿರ್ಬೇಕು ಟೀಚರ್ ಮೇಲ್ ತಪ್ಪಕದಲ್ರಿ ಅವ್ರು ಸುಮ್ಮನೆ ಡಿಗ್ರಿ ವಚ್ಚಾರ ಆಗಿರಲ್ರಿ ಎಲ್ಲಾ ಕ್ವಾಲಿಫಿಕೇಶನ್ ಅಷ್ಟೊಂದ ಎಲ್ಲಾ ಮುಗಸಿರ್ತಾರ
ಏ ಏನ್ ಮೈಗಾ ಮನಕ್ ಬುದ್ಧಾರೆ
ನಯಗ ತ ನ ಗನ್ನಂಗಲ್ಲರೆ ನವು
ಚಣ್ಣಂಗಿಲ್ಲಾ ಅಂದ್ರ ಏನ್ ಮಾಡಡಬೇಕಕ್ ಕಿ ಅದಿ ಕಾಲೇಜಿ ಬಿಡಬೇಕಕ್ ಅ ಮಾಡ ಏನ್ರಿ
ಕಾಲೇಜ್ ಬಿಡಗಡ್ರೆ ಎಲ್ಲ ಬಿಡಗಡದು ಕಾಲಜ ಎಲ್ಲ ಬಿಡಕ ಹ ಓಡದ್ರೆ ಕಾಲೇಜ್ ಬಿಟ್ಟೆ ಏನ್ ಮಾಡ್ತರಿ
ಕಾಾಲೇಜ್ ಬಿಟ್ಟ ಸುಮ್ ಕೆಲ್ಸ ಮಾಡೋಕ್ ಬೇಡ್ರಿಲ್ರರಿ
ಇಲ್ಲ ರೀ ಡಿಗ್ರಿ ಬಾಳ ಇಂಪಾರ್ಟೆಂಟ್ ರೀ ಡಿಗ್ರಿ ಬೇಕೇ ಬೇಕ ಅಷ್ಟೊತ್ತಿದ್ರು ಇವಾಗ ನೋಡ್ರಿ ಭಾರತದೊಳ ಡಿಗ್ರಿ ್ರೆ ಏನು ಮಾಡಕ್ ಆಗಲ್ಲ ಯಾವ್ದೇ ಒಂದ್ ನೀವು ಜಾಬ್ಗ ಅಥವಾ ಯಾವ್ದ ಒಂದ್ ಸರ್ಕಾರ ಉದ್ಯೆಕ್ ಹಕ್ಬೇಕು ಉದ್ದ ಪುಡ್ಕೋಬೇಕಾಗಿತ್ತ ಅಂದ್ರನ
ಡಿಗ್ರಿ ಬೇಕೇ ಬೇಕು ಏನ್ ಹೇಳತ ಹಾರ ಗರ್ಮಂಟ್ ಜಬ ಗೌರ್ಮೆಂಟ್ ಸರ್ಕಾರಿ ನೌಕರಿ ಬೇಕಾಗಿಲ್ರಿ ನಿಮ್ ಏನ್ ಒಲಾದಾವ್ ಅಂತರಿ
ಕಮಂ ಡಿಗ್ರ ಕಂಪ್ೀಟ್
ಕಾಮ ಡಿಗ್ರಿ ಮಾಡಂಗತ್ತ ಬಸ್ ಅಗ್ರಿಕಲ್ಚರ್ ಮಾಡ್ರಿಲ್ರಿ ಕಾಮನ್ ಡಿಗ್ರಿ ಮಾಡಿದ್ರೆ ವ್ಯಾಲ್ಯೂ ಇಲ್ಲ ಇವಾಗ ಬಿ ಎಸ್ ಎ ಅಗ್ರಿಕಲ್ಚರ್ ನೋಡ್ರಿ ಮಾಡಿದ್ರ ಇಟ್ಲಿ ಆದ್ರೂ ಒಂತ ಯಾಾವದೇ ಒಂದು ಕಂ ಯಾಕ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತರಿ ನೀವು್ ಯಾವ್ದ ಒಂದು ಕಂಪನ ಒಳ ಸೇಕೋಬಹ ಇದ್ರ
ಏನ್ ಕಮ್ಮಿ ಅದೇ ಹತ್ತುಪ್ಪ ಸಾರಲ್ರಿ
ಅ ಹತ್ತಿಪ್ಪತ್ ಸಾವರ ನಿಮ್ ಏನು ಹತ್ತಪ್ಪತ್ ಸಾವಿರ ಮಜಾ ಕಾಣ್ಿವೇ ಅಂತ ಅತ್ತಪ್ಪತ್ ಸಾವರಂಗಾವ ಅವ್ರರುವ್ ಅಂತಾರ ಅಂತ ಬರ ಇಪ್ಪತ್ ಸಾವರಡ್ಕೊಂಡ ಕುಂತತ್ರಿ ಮಿನಿಮ್ ಏನಿಲ್ಲ ಅಂದ್ರ ಒಂದ ಮೂವ ಸಾವಿರ ತನಕ ಆದ್ರ ಬರ್ತ್ೀ ಸ್ಟಾರ್ಟಿಂಗ್ದ
ಹಾ ರಿ
ತಿಂಗಳ ಒಂದ್ ಇಪ್ಪತ್ತೈದು ಸಾವಿರಿಂದ ಆದ್ರೆ ಸ್ಟಾರ್ಟ್ ಆಗತ್ತ ಹೌದಲ್ರಿ
ಏನ ಇಲ್ರಿ ಎಲ್ಲಾ ಹೈರಣ್ ನೋಡ್ರಿ ನಿಮ್ ನಿಮ್ದೇನ್ ಗೌರ್ಮೆಂಟ್ ಶೀಟ್ ಸಿಕ್ಕಿದ್ರಿ ಪಾಡ್ರಿಮ್ದೇನ್ ಎನ್ ಆರ್ ಐ ಆದದ್ರೀ
ಅ ಹಾ ಎನ ಆರ್ ಐ ಇದ್ರೆ ಏನಾಯ್ತ್ರಿ
ಏ ರೀ ಅದ್ನಾರ ರಕ್ಷೆ ಕರ್ಸ ಮಾಡೋಡಕಲ್ರಿ ಸುಮ್ ಬಿಸ್ನೆಸ್ ಹಾಕಿರಿ ಬಿಸ್ನೆಸ್ ಅದದರಿ
ಇಲ್ಲರ ಬಿಸ್ನೆಸ್ ಆಗ್ಯರ ಅಂತೇತರಿ ಒಂದ್ ಸರಿ ಇನ್ವೆಸ್ಟ್ಮೆಂಟ್ ಆೇ ಇದ್ ಒಂದ್ೇಳೆ ಜಾಬ್ ತಗೊಂಡಿ ನೌಕರಿ ಮಾಡಿದ್ರೆ ನಿಮಗನಾದ ಮ ಕೊಡ್ತಾರೆ ಎಮ್ ಎಸ್ ಸಿ ಅದು ಮಾಡ್ಕೊಂಡ್ರೆ ಮುಂದ ನವತ್ತೈದ ಸಾವಿರ ಸ್ಟಾರ್ಟಿಂಗ್ ಆಗುತ್ತ ಬರ್ತ ತ್ತೆ ತಿಂಗಳು ಒಂದೊಂದು ಲಕ್ಷ ಆಗುತ್ತೆ ಸ್ಯಾಲ್ರಿ ಒಂದ್ೆರಡು ವರ್ಷ ಆದ್ರೆ
ಏನ್
ಒಂದೊಂದಂದು ಲಕ್ಷ ತಗೋದಿಲ್ಲ
ಏನ್ ಆಗಲ್ರರಿ ಕಾಲೇಜ್ ಒಂದ್ ವರ್ಷಿ ಸರ್ಟಿಫಿಕೇಟ್ ಕೊಡ್ತಾರತ್ರಿ ಕಟ್ಟಗಳ ಸುಮ ಒಂದು ಅಂಗಡಿ ಪಿಂಗಡಿ ಹಾಕದ್ರ ಮತ್ತದ
ಅಂಗಡಿ ಹೆಂಗಾಕ ಹೆಂಗ ಗೊಬ್ಬರದ ಅಂಗಡಿ ಹಾಕ್ ಅಂದ್ ಮಾಡ್ಯರಿ
ಹಾ ಅಂಗಡಿ ಹಾಕೆಸಿ ಯಕಡೆ ದುಡ್ಡಕ್ಕೆ ಹೋದ್ರಿ
ಒಂದ್ ವರ್ಷಕ್ಕೆ ಯಾರ ಅಂದ್ರೀ ಸರ್ಟಿಫಿಕೇಟ್ ಕೊಡ್ತಾರ ಅಂತ
ಹಗೆ ಅಂದ ರೀ ಸೀನಿಯರ್ಸ್
ಒಂದ್ ವರ್ಷಕ್ಕೆ ಅಲ್ರರಿ ಎರಡು ವರ್ಷಕ್ಕೆ ಕೊಡ್ತಾರದು ಒಂದ್ ವರ್ಷ ಕ ಸರ್ಟಿಫಿಕೇಟ್ ಕೊಡ್ತಾರೆ ಒಬ್ಬ್ರ ಅಂಗಡಲ್ಲಿ ಕೇನ್ಸ್ ಕೊಡ್ತಾರೀ
ಕೊ ಏನ್ ರಗಟ್ಟಿ ಕೈಗಟ್ಟ ಮಾಡ್ಸ ಎಂದ ಮಾಡ್ಸ್ಬೇಕಲ್ರಿ ಫಲ್ ಅದಲ್ರಿ ಎನ್
ಏಯ್ ಹಂಗೆಲ್ಲ ಹಂಗ ಯಾರ್ ಕೊಡ್ತಾರ ಅಂದ್ರಿ ಒಂದ್ ವರ್ಷಕ್ಕ ಹಂಗಿತ್ತಂದ್ರೆ ಡಿಪ್ಲೋಮಾ ಯಾಕೆ ಮಾಡ್ತಾರೆ ಡಿಪ್ಲೋಮಾ ಮಾಡಿ ಎರಡ್ ವರ್ಷಕ್ವಗ ಒಬ್ಬ್ರದ ಅಂಗ ಅಥವಾ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೆ ಅವಾಗ ಅವ ಗೊಬ್ಬ ದಂಡೆ ಹಾಕ್ಬಹುದು ನೀವೇಏನ್ ಬೇಸ್ ಅ್ರಿಕಲ್ಚರ್ ಮಾಡಿ ಬಂದು ಒಂದೇ ವರ್ಷಕ್ಕೆ ಗೊಬರ ದಂಡಿ ಲೈಸೆನ್ಸ್ ಕೊಡ್ತಾರೆ ಅಂದರೆ ಭಾಳ ತಪ್ಪಆಗತ್
ಹ್ಮ ಇರಿ ಲೈಸೆನ್ಸ್ ಕೊಡಲ್ರಿ ಸರ್ಟಿಫಿಕೇಟ್ ಕೊಡ್ತರಿ
ಸರ್ಟಿಫಿಕೇಟ್ ಕೊಟ್ರ ಅದನ್ನ ತಗೊಂಡು ಏನ್ ಮಾಡ್ಬೋದು ಸರ್ಟಿಫಿಕೇಟ್ ಅದಕ್ಕೆ ಉಪಯೋಗ ಆದ್ರೆ
ಎ ಮಾಡುದಲ್ ಎಂತ ಮಾಡೋದಲ್
ಏನ್ ಮಾಡ್ಬೋದ್ರಿ ಸರ್ಟಿಫಿಕೇಟ್ ತಗೊಂಡು ಏನ್ ಮಾಡ್ತರಿ ಹೇಳ್ರಿ
ಸಟರ್ಫೀಡ್ತೊಂಡ ಅಲ್ಲೆ
ಹ ಹಾ ಕೊಡಲ್ರಿ ಎಲ್ಲಿ ಬೇಸ್ ಅಗ್ರಿಕಲ್ರ್ ಹುಚ ಮುಗಸಿದ್ರೆ ಎಂ ಎಸ್ ಸಿ ಮಾಡ್ಬೇಕಿಲ್ಲ ಅಂತ ಕೇಳ್ತ ನೀವೇ ಬಿ ಎಸ್ ಎ ಅ್ರಿಕಲ್ಚರ್ ಮುಗಸಿಲ್ಲ ಹಂಗಿಂತಂದ್ರ ಒಂದ್ರ್ ಸು್ನೆ ವೇಸ್ಟ್ ಮಾಡಿ ದಂಗಲ್ರಿ ನೀವು
ಏನ್ ಮಾಡ್ತರಿ ಎಲ್ಲಾ ವೇಸ್ಟ್
ಏ ಹೆಂಗ ಅನ್ಕೊಂಡ್ರಾರ ಇನ್ನೊಂದ್ೆರಡ್ ವರ್ಷ ಇನ್ನೊಂದ ಇ ಎರಡೂವರೆ ವರ್ಷ ಮ್ಯಾಕ್ಸಿಮಮ್ ಅಂದ್ರೆ ಮೂರು ವರ್ಷನ ಇರಲ್ಲ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿ ಹೋಗುತ್ತೆ ಎರಡವರೆ ನಿಮಿಷ ಇದ್ರೆ ನಡೆಯೋಲ್ಲ
ಏನ ಆಗಲ್ರಿ
ಯಾಾಗಲ್ಲಂತರಿೀ ಡಿಗ್ರಿ ಬೇಕೆ ಬೇಕ್ರೀ ಅದ್ರ ಬಿೇಎಸ್ ಅಗ್ರಿಕಲ್ಚರ್ ಸೇಟ್ಸ್ ಸಿ ಚ್ಹೋಲೋ ರಿ ಎನ ಆರ್ ಐ
ಏ ಎನ್ನಾರ ಕೊಟ್ಟ ಅದ್ರೀ ಎಲ್ಲಿ ಶೀಡ್ ಸಿಗತ್ ನಮಗೆ
ಚೆನ್ನಾಗಡ ಅಂದ್ರೆ ಸ ಹದ್ನಾರು ಲಕ್ಷ ರೀ ಒಂದ್ ವರ್ಷಕ್ಕ ನಾಕ ವರ್ಷ ಕ ಹಾದ್ನರು ಲಕ್ಷ ಅಂದ ನಮಗೆ ಎರಡು ಲಕ್ಷ ಆಗಿದ್ದಾರೆ.
ಹ್ಮ್ ಇಲ್ರೀ ಮೂರ್ ಲಕ್ಷ ನಾಕು ಲಕ್ಷ ಅದ್ರರಿ. ಖರ್ಚ ನಾಕು ಲಕ್ಷದ ತನ ಬರ್ತದ್ರಿ ಎಲ್ಲಾ ಖರ್ಚು.
ಹಾ ಸಮ್ಮಿಗೆ. ಒಂದ್ ಸಮ್ಮಿಗೆ ನಾಲ್ಕು ಲಕ್ಷ.
ಒಂದ್ ಸಮ್ಮಿಗ್ ನಾಲ್ಕು ಲಕ್ಷ ರೀ ಒಂದ್ ಸಮ್ಮಿಗ ಅಲ್ರರಿ ಎರಡ್ ಸಮ್ಮಿಗ್ರರಿ.
ಎರಡು ಸೆಮಿಗೆ ನಾಕ ಲಕ್ಷ. ನಡೀತದ ಮತ್ತೆ ಪಿ ಯುಸಿಗೆ ಎರಡ್ ಎರಡು ಲಕ್ಷ ಬಡದಿರ್ತ್ರಿ ಮತ್ತೆ
ಯಾವ್ ಬೇಡಮ್ರರಿ ಆಯ್ತ್ ರರಿ ಪಿಯುಸಿ ಏನ್ ಬಡದಿಲ್ರಿ ಅಷ್ಟೇ ಇಪ್ಪತ್ ಸಾವಿದ ಆಗ್ಯದ ರೀ. ಇಲ್ಲಿ ಸರಿ ರೀ ಈ ಜವರ್ಗಿ.
ಅವಿಗೆ ಮತ್ತೆ ಚಲೋ ಕಾಲೇಜ ಅವಾಗ ಎರಡ್ ಲಕ್ಷ ಕೊಟ್ಟು ಚಲೋ ಕಾಲೇಜ ಹೋಗಿದ್ರೆ ಇವಾಗ ಹದ್ನಾರು ಲಕ್ಷ ಬಿಟ್ಟು.
ಹ ಏನ್ ಮಾಡ್ತರಿ ನಮ ಸಿದ್ಧಾರ್ಥನ್ ಮಾತ್ ಕೇಳಿಲ್ಲ. ಇದು ಬಿದೇಗುಲ್.
ಹ ಹಾ ನಡಿತತ ನಡಿತ ಬರ್ಲ ಅಂತ ತಪ್ಪ ಮಾಡ್ರಿ ಇವಳ ಮಾಡಕ್ ಹೋಗ್ಬೇಡ್ರಿ ಅ.
ಏನ್ ತಪ್ಕೊಂಡೋಗ್ರಿ ಎಲ್ಲಾ ನಮ್ ಸಿದ್ಧಾರ್ಥಂತ ಇದ್ದಾರ. ರೇ ಅಂದ ದೋಡಿ ಹಚ್ ಬಿಟ್ಟಾರ ಸರಿ.
ಹ್ಮ.
ಹ ಇಲ್ಲೇ ಕುಂತನ್ ರೀ ಒಂದು ಹಾ ರೀ ಒಂದೇ ಕಾಲಜ ಒಂದ. ಒಂದೇ ಏನಾರಾಗಿ ಕೊಟ್ಟಾರಿ ಒಂದೇ ನಾಕು ಲಕ್ಷ ರರಿ.
ಎಬ್ರು ಎನ್ರ್ ಐಕೋಟೆ ನ್
ಹ್ಮ್ ರಿಬ್ರು ಎನಾರ ಕೊಟ್ಟಾನೇ ಎಲ್ಲಾ ಹೇಳಿ ಮಾತ್ ಮಾತುಕ ಮಾತುಕ. ಎಲ್ಲ ಹೇಳೆ ಬಂದ್ರರಿ. ಅವ್ರಗ ನಡೀತೀರ ಅವ್ರಗ ನಡಿತೀರಿ ಅವ್ರ ಬಾಬಾ ನೂರ್ ಎಕರೆ ಹೊಲ್ಲ ತಗೋ
ನಿಮ್ದ ನಾಸ್ತಿ ಅವ. ನಿಮ್ದನ್ ಆಸ್ತಿ ಅದ ನಡೀತದ ಯಕ್ರ ಏನ ಇಲ್ಲ ಅಂತಾರ.
ಆರ್ ರೆ
ಏ ಏನ್ ಇಲ್ರಿ ಹಂಗೆ ಅನ್ಸ್ತದರಿ.
ಇಪ್ಪತ್ತ ಎದವ್ರಿ ಶ್ರೀಮಂತತ್ರಲ್ರರಿ ನಿಮ್ಗನ್ ಎಂಬತ್ತ ಎಂಬತ್ತ ಎಕರೆ ಹೊಲ.
ಎಲವರಿ ಎಂಬತ್ ಎಲ್ರಿ. ಒಂದೆ ಮೂವತ್ತು ನಲವತ್ತು ಅವರೇ ಇಷ್ಟೇ ಹ ರೀ.
ನಮ್ಮತ್ ಎಕರೆ ಹೊಲದಂತ ಹೆಂಗೆ.
ಏನಲ್ಲ ನೋಡ್ರಿ
ಹ್ಮ
ಮತ್ತೇಂದು ಸಮಾಚಾರ.
ಏನಲ್ರಿ ಹೊಲ್ದೊಳ ಏ ಹಾಕಿರಿ ಏನ್ ಬೆಳ್ತತಿರಿ ನಿಮ್ ಸೈಡ್ ಜೇವರ್ಗ ಸೈಡ್ ಜಾಸ್ತಿ ಅಂದ್ರೆ.
ನಮ ಸೈಡ್ ನೋಡ್ರಿ ಅಕ್ಕಿ ತಗರಿ ಜೋಳ ಕಡ್ಲಿ ಶೆಂಗಾ.
ಹ ಹಾ ನಿಮ್ಮೊಳಗೆಏ ಹಕರಿ.
ನ ಮಲ್ದಾಗ ಅತ್ತಿಯಾಕರಿ ತಗರಿ ಯಕರಿ. ಮೆಕ್ಕಿ ಚ ಮೆಕ್ಕಿ ಜಳ ಹಾಕೀವ್ರರಿ ಕಡ್ಲಿ ಹಾಕ್ತಿರಿ. ಜೋಳ ಹಾಕ್ತಿರಿ ಶೆಂಗ ಹಾಕ್ತಿರಿ ಹೆಸರು ಹಾಕ್ತಿರಿ.
ಹೆಸರು ಶೇಂಗಾ ಇದು ತೊಗರಿ ಕೂಡ ಶೇಂಗ ಹಾಕ್ಬೋದಲ್ರರಿ.
ಹಾ ಆಗ್ಬೋದ್ರೀ ಒಣಾಭ್ಯಾಸ ಏನ್ ನಡೀತರಿ ಶಂಗಾ.
ಹಾ ಅಲ್ಲ ತೊಗರಿ ಮತ್ತ ಮಿಡಲ್
ಹಾ ರೀ ಅದೇ ಶಂಗ ಹಾ ರೀ ಅತ್ತಗನ ಆಗ್ತರಿ ಬಿಡಲ್ ಸಂಗಾ.
ಅತ್ತಗ್ನ ಆಗ್ತಾರರಿ ಹಂಗಿ ಅಂದ್ರೆ ಒಂದ ಬ ಬೆಳ ಒಳಗ್ ಎರಡ್ ಬೆಳಿ ತೊೊಂಡಂಗ ಆಗತ್ತಲ್ರರಿ.
ತಕೊಂಡಂಗ ಆದ್ರಿ ಬೆಳಿ ಬೆಳಿ ಹತ್ರ ಆಗಲ್ರರಿ ಸೊಪ್ಪು ಹೊಕ್ಕಲ ಆಗಲ್ರಿ ಎತ್ರ ಆಗಲ್ರರಿ ಎರಡು ಬೆಳಿ ಮಿಕ್ಸಿದ್ರೀ. ಅಂದ್ರ ಕಾಯಿ ಫಲ ಫಲ ಜಾಸ್ತಿ ಇಡಲ್ರಿ.
ಹ ಹಾ ಹಾ ಸ್ವಪ್ ದುರ್ ದುರ್ ಗ್ಯಾಪ್ ಬುಟ್ ಹಾಕ್ಬೇಕ್ರೀ ಹಂಗಂದ್ರ ಹಂಗ.
ಹಂಗಂದ್ರ ಹಿಗೆಂಗ ಎಲ್ಲ ಒಂದ ಆತಲ್ರಿ.
ಏ ಒಂದೊಂದ್ ಹೆಂಗ್ ಆಗತ್ರಿ ನೀವು ಒಂದ ಹತ್ತಿ ಬೆಳೆದ ಒಂದ.
ತಂದ.
ಸಪ್ರೇಟ್ ಸಪ್ರೇಟ್ ಹಂಗ್ ಅದಕ್ ಹಾಕದ್ರ ಒಂದೇ ಒಲ್ದೊಳಗ ಎರ್ಡ್ ಬೆಳಿ ಬೆಳತಿವ್ರೀ ಹಂಗಂದ.
ಓದೋಕ್ ಚಲೋ ಇತ್ತ ಅಂದ್ರ ಫಲವತ್ತತೆ ಆಗಿತ್ತಂದ್ರ ಕರಿಮಣನ್ ಇತ್ತಂದ್ರ.
ಹಾ ರಿ
ಹತ್ತಿ ಬೆಳೆದ್ರೆ ಕರಿಮಣ್ಣೊಳಗೆ ಬೆಳಿಬೇಕಲ್ರಿ.
ಹ ಇ ಹಾ ಕರಿಮಣ್ಣ ಮಡ್ಡಿ ಎಲ್ಲಾದ್ರ ಬಿಡ್ತಿರ್ ನಾವು ಸವ್ಳ ಪಳ ಎಲ್ಲ.
ರೇ ಹತ್ತಿ ಬೆಳದ ಆದ್ರೆ ಕರಿಮನ್ನೊಳಗ ಚಲೋ ಬೆಳಿತದಂತ.
ನಂಬಲ್ಲಿಲ್ಲಿ ಗೊಬ್ರ ಪೊಬ್ಬ್ರ ಜಾಸ್ತಿ ಕೊಟ್ರೆ ಮುಗಿತೈತ ಚ.
ಹ ಇಲ್ಲ ಸರಿ ಇಲ್ಲ ಇಲ್ಲ ಇಲ್ಲ ಇಲ್ಲ ಒಬ್ರದೆಲ್ಲಾಕೆ ಆಯ್ತ. ಒಂದ್ ಐದ್ ವರ್ಷ ಆಗ್ತತಿರಿ ಮತ್ ಆಮೇಲೆ ಮತ್ತ ಹೊಲನ ಏನ ಬೆಳೆ ಬಿಡ್ತರಿ ಹೆಂಗ್ ಬಿಡ್ತರಿ.
ಹ ರಿ
ಪಲಾನ್ ಬಿಳಿಗ್ ಬಿಡ್ತರಿ ನಂದೆ.
ಹ್ಮ ಹೊಲ ಬೆಳ್ಗಿ ಕುಡನ್ರಿ. ಸೆತ್ಯಸ್ತ್ರರಿನ್ ಲೇವರಿ.
ಲೇವರ್ಗ ಹಾಕ್ತಾರೆ. ಅಲಾ ಏನ್ ಲೇಸಿಗೆ ಲೇಜಿಗ್ ಏನ್ ಕೊಡ್ತಾರ್ ಏನ್ರೀ ಹೊಲಾನ.
ಏ ಇ ಕೊಳನೆ ನಾವ್ ಆಡ್ತಿರಿ ಸಂತ. ನಮ್ ಸಿದ್ಧಾರ್ಥ ಅವ್ರ ಕೊಡ್ತಾರನ್ ಕೇಳ್ತಾರ್. ಅ ಅ ನಲ್ವತ್ ಎಕ್ರೆ ರಿ.
ಗೊತ್ತಿತು ಆದ್ರಿ. ನಮ್ಮ ಮ್. ನಂಬಲಿ ನಾಲ್ಕ ಎಕ್ರೆ ಇ ನಲ್ವತ್ ಎಕ್ರಿ ಆತ್ ನೋಡ್ರಿ ವಲ ಹೆಂಗ್ರಿ.
ಹೌದ್ರೀ ಅಷ್ಟೇ ಹ್ಮ್.
ಸರಿ ತೋಗೊರಿ ಮತ್ ಮಾತಾಡಮ್ಮ.
ಆ ರಿ
ಮತ್ ಮಾ
ಮತ್ತ್ ಮಾತಾಡಮ್ರಿ ಆಯ್ತು ಆಯ್ತು ನೆಕ್ಸ್ ಟೈಮ್. ಹ